ಹಲೋ
ಹಲೋ ಹಾ ಹೇಳಿ ಅದು ಅವ್ರ ಚೈತ್ರವ್ರನ ಒಂದ್ಸತಿ ಹಬ್ಬಕ್ಕೇನ ಕರ್ದಿದ್ವಿ ಮನೆಗೆ ಊಟಕ್ ಬನ್ನಿ ಅಂತ ಆ ನಮ್ಮ್ ಅಪ್ಪಂಗೆ ಸ್ವಲ್ಪ ಗೊತ್ತಿರೋರ ಅವ್ರೆ ಅನೂರಲ್ಲಿ ಅಂತ ನಾನ್ ಬೇರೆ ಕೇಸ್ಗೆ ಓದ್ತಿದ್ನಲ್ಲಪ್ಪಾ ಒಂದ್ ಅಟೆಂಪಟ್ ಕೊಟ್ಟಿದ್ನಲ್ಲಾ ಈ ಎರಡ್ ಸಾವಿರದ ಇಪ್ಪತ್ ನಲ್ಕನೇ ಬ್ಯಾಚ್ ಅಲ್ಲಿ ಬರ್ದಿದ್ನಲ್ಲಾ ಆಗ ಅದೇ ನೂರ ಹದ್ನೆೆಂಟನೋ ಬಂದಿತ್ತು ಮಾರ್ಕ್ಸು ಎರಡು ಪೇಪರ್ ಇಂದ ಹ ನಮ್ಮಪ್ಪ ಅವ್ನೊಂದ್ಸತಿ ಕೇಳ ಅವ್ನು ನಾನನ್ ಹೇಳ್ತಿನಿ ನೀ ಆಗಲ್ಲ ಅಂತ ಮತ್ತ ನಮ್ ಇನ್ಸ್ಟಿಟ್ಯೂಟ್ ಅನ್ನೇ ಹೇಳೋ್ರೆ ಹೋಗ್ ಅವರೇ ಗೊತ್ತು
ಹಾ
ನಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಗೊತ್ತಿದ್ರು ಏನ್ ಮಾಡಿದ್ರ ಗೊತ್ತ ಅವರು ರಿಲೀಸ್ ಆಗತ್ತೆ ಅನ್ಬಿಟ್ಟು ಮೂರ್ ತಿಂಗಳು ಶಿಫ್ಟ್ ಆಗ್ಬಿಟ್ಟಿದೆ ರೂಮ್ಗೆ ವಿಜಯನಗರದಲ್ಲಿ ಬರ್ಸಿ ಬರ್ಸಿ ಬರ್ಸಿ ಮೀನ್ಸ್ಗೆ ತಲೆ ಹುಚ್ಚಿ ಹುಚ್ಚಿ ಆಗ್ಬಿಟ್ಟಿದೆ ನಾನು ಮೂರ್ ತಿಂಗಳು ಡಿಸೆಂಬರ ಮುಗಿತ ಎಕ್ಸಾಮು. ಹಾ ಫೆಬ್ರವರಿಗೆ ಹ್ಮ ಫೆಬ್ರವರಿಗಲ್ಲ ಮಾರ್ಚ ಏನು ರಿಜೆ ರಿಸಲ್ಟ್ ಬಂದಿದ್ದು ಅಂದ್ರೆ ಲಿಸ್ಟ್ ಬಿಡ್ತಾರಲ್ಲ ಯಾರ ಮನ್ಸ್ ಸೆಲೆಕ್ಟ್ ಆಗೋರೆ ಅದ
ಹೌದೌ ಹೌದ ಹಾ
ಆ ಮೂರ್ ತಿಂಗಗಳುೂ ನನ್ಗೆ ಒಟ್ನಲ್ಲಿ ಅವರಿಿಗೂ ಕಾನ್ಫಿಡೆನ್ಸ್ ಇತ್ತು ನನಗೂ ಇತ್ತು ಆಗತ್ತ ಪ್ರಿಜಿಮ್ಸ್ ಆಗತ್ತೆ ಅಂತ ಕಟ್ ಆಫ್ ಎಷ್ಟಕ್ ನಿಲ್ಲ್ಸ್ವ್ರೆ ಅಂತಾನೆ ಗೊತ್ತಿರ್ಲಿಲ್ವಲ್ಲ. ಗೊತ್ತಾಗಲಿಲ್ಲ ಹ್ಮ್ ಬರ್ದಿ ಬರ್ದಿ ಬರ್ದಿ ಹುಚ್ಚ್ ಹಿಡದಬಿಟ್ಟಿತ್ತ್. ಅದಿಕ್ಕೆ ಇಷ್ಟೆಲ್ಲ ಬರ್ದಲ್ವ ಕೇಳು ಅವರ್ನ ಒಂದ್ಸತಿ ಅವ್ರ ಒಂದ್ಸತಿ ಕೇಳು ಅಂತ ನಮ್ಮಪ್ಪಾ. ಆಮೇಲೆ ಅವರು ಇಲ್ಲ ಆಗಲ್ಲ ಅನ್ಸುತ್ತೆ ನೆಕ್ಸ್ಟ್. ಕಾಲ ಆದಾಗ ಟ್ರೈ ಮಾಡಿ ಅಂತ ಅನ್ಬಿಟ್ಟು ಮಾತಾಡಿದ್ರು ಅವರು ಯಾವ ಕೊಪ್ಪಳದ ಅವ್ರು ಕೊಬ್ಬಳದವ್ರು ಅವರು.
ಹ್ಮ್ ಹ್ಮ್ ಹ್ಮ್ ಹೌದು.
ಹ್ಮ್ ಅವ್ರಗೇಏನೋ ಬಿಸಿಿ ಇದ್ದೆ ಅದಕ್ಕೆ ಬರಕ್ ಆಗ್ಲಿಲ್ಲ ಅಂತ ಹೇಳೇಳ್ತಿದ್ರು ಶಿವಮಾಲ್ ಮಾಸ್ಟ್ರು ಅಂತ ಅವ್ರೇ ಅವ್ರೆ ನಮ್ಮ ಅಪ್ಪ ನನಗೆ ಕ್ಲೋಸ್ ಫ್ರೆಂಡು.
ಹ್ಮ
ಹ್ಮ್ ಅವ್ರ ಕಡೆಯಿಂದ ಮಾತಾಡಿದ ನನೂರಲ್ಲೇ ಅವ್ರೇ ಅವರು.
ಹೌದಾ ಹಾ
ಹ್ಮ್ ಶಿವಮಾಲ್ ಮಾಸ್ಟರ್ ಮಾಸ್ಟರ್ ಅವರು.
ಹ್ಮ್
ಗ್ರಾಮಪುರಕ್ಕೆ
ಹ್ಮ
ಹ್ಮ್ ವಿ ಯೋ ಗೊತ್ತಿಲ್ಲ ಅದೇ ತಹಸೀಲ್ದಾರ್ ಗೊತ್ತು ಹ್ಮ್ ಇನ್ನಾ ಅಲ್ಗೂ ಬಂದಿದ್ನಿ ತಾಲೂಕ್ ಆಫೀಸ್ಗೂ ಬಂದಿದ್ನಿ ಅಯ್ಯ ಫ್ರೀ ಲ್ಯಾಪ್ಟಾಪ್ ಡಿಸ್ಟ್ರಿಬ್ಯೂಷನ್ ಇತ್ತು ಅದೇ.
ಹು
ಅವಾಗ ಈಸ್ಕೊಳಕ್ ಬಂದಿದೆ. ಒಂದ ಎರಡು ವರ್ಷದಿಂದೇಏನು ಹು ನಿಮ್ಗೂ ಇದಿಯಾ?
ಇಲ್ಲಾ ನಾ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡ
ಹಿಂಗೆ ಯಾರದ್ ಕೈ ಬಾಯಿ ಹಿಡ್ದು ಇಸ್ಕೊಂಡ್ವಿ ಇಲ್ಲಾ ಅಂದ್ರ್ ನಮ್ ಕೈಗೆ ಸಿಕ್ತಿತ್ತ ಅದು. ಗೊತ್ತಿರೋರ ಯಾರೋ ಇದ್ರ ನಾ ನಮ್ಮ ಕಡೆವರ ಅವ್ರಗ ಹೇಳಿ ಮಾಡ್ಸಿ
ಸಿಗಲ್ಲ.
ಹ್ಮ್ ಹೌದು. ಅವಾಗ ತಾಲೂಕ ಆಫೀಸಿಗೆ ಬಂದಿದೆ ಒಂದ್ಸತಿ.
ಹ್ಮ್
ಹ್ಮ್
ಎಲ್ಲನ್ ಮಾತ್
ಹ್ಮ್ ಹೇಳ್ಬೇಕು.
ಹು ಹೇಳ್ಬೇಕ ನೀವು
ಹ್ಮ್ ಏನು
ಹ್ಮ್
ಇನ್ನನು ಸಂಬಂಚಾರ
ಸಮಾಚಾರ ಏನಂತ ಹೇಳ್ಬೇಕು ಅದ ಈಗ ಎಕ್ಸಾಮ್ ಎಕ್ಸಾಮ್ ಕಾಲದಾಗ ಹಾಕಿ ನಾ ಇ ಮಾಡಸ್ಬೇಕಕ್ ಈಗ ಏನೋ ಕ್ಯಾಶ್ ಇನ್ಕಮ್ ಬೇರೆ ಮಾಡ್ಸ್ಬೇಕು ಅದೆಲ್ಲ ರೆಡಿ ಮಾಡ್ಸ್್ಬೇಕು ಡಾಕ್ಯುಮೆಂಟ್ಸ್ ಗಳೆಲ್ಲ ರೆಡಿ ಮಾಡ್ಸ್ಬೇಕು
ನೀವೇನ ಒಂದ ವಾರದಲ್ಲೇ ಮಾಡ್ಸ್ಕೊಬೋದಲ್ಲಾ ನೀವ್ ಅಲ್ಲೇ ಇದ್ದೀರಲ್ಲ ಹ್ಮ್
ಹುಡುಗರು ಇರೋದು ಎಲ್ಲ ಅಲ್ಲಿ ಹಗನ್ ಚಿನಿಕೆ ಕೊಡ್ತಾನೆ ಏನಿಲ್ಲ
ಆಾ ನನ್ ತಂಗಿಗೆ ಗೊತ್ತಾದ್ದದೆ ಹ ಅವಳ್ದು ಇನ್ಕಮ್ ಕ್ಯಾಸ್ ಸರ್ಟಫಿಕೇಟ್ ರಿಜೆಕ್ಟ್ ಆಗ್ಬಿಟ್ಟಿತ್ತು ಅಪ್ಲಿಕೇಶನ್ೇ ರಿಜೆಕ್ಟ್ ಆಗ್ಬಿಟ್ಟಿತ್ತು ಒಂದ್ ವರ್ಷ ಆ ಪ್ಯಾರಾಮೆಡಿಕಲ್ ಕೋರ್ಸ್ ಗೆ
ಹನಲ್ಲ
ಇನ್ಕ್ ಎಷ್ಟು ಡೇಟ್ ಆಗ್ಬಿಟ್ಟೈತಿ ಅಂತ ಪಾಪ ಅದ್ ಮಾಡ್ಸಕ್ ಹೋಗಿ ಅದನ್ನು ನಮ್ಮತ್ತ ಮೇ ಮಗನ್ ಕೇಳ ಕುಡ್ಕಸಿದೀವಿ ಅವನು ಬ್ಯಾಡ್ನೆ ಎಲ್ಲ ಉಟ್ಬಿಟ್ಟವನೆ ಆಧಾರ್ ಕಾರ್ಡು ಇನ್ಕಮ್ ಕ್ಯಾಸ್ು ಎಲ್ಲ ಹೋಯ್ತು ಮತ್ತೆ ಅನ್ನ ಹೊಸತಾಗ ಎಲ್ಲ ಮಾಡ್ಸ್ಕೊ ಬಂದು ಹ್ಮ್ ಗೊತ್ತ ಗತ್ತ್ರೆ ಅದ್ ಬಂದು ಮತ್ತೆ ಇನ್ನೊಂದ್ ವರ್ಷ ವೈ್ಟಟ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಹಾಕ್ಸಿದ್ದ ಒಳಗೆ
ಒಳ್ಳ ಕೆಸ
ಹ್ಮ ಏನ್ ಗೊತ್ತಾ ಎಲ್ಲಾ ಗೊತ್ತಿರೋಂತರಾ ಇಡ್ತಾನೆ ಅವನೇ ಆ ಕೆಲ್ಸ ಮಾಡ್ಬಿಟ್ಟು ಬಂದಾನ ಹ್ಮ ಅದೇ ನಾವವುಗಳು ಮಾಡಿದ್ರೆ ಕೆಲ್ಸನ ಹಯ್ತು ಓದಿದ್ದೀರಾ ಅ ೀರಾ ಹಂಗೆ ಹಿಂಗೆ ಅದು ಗೊತ್ತಾಗಲ್ವಾ ಅದನ್ನ ಒಂಚೂ ಎತ್ಕೊಂಡ್ೋಗ ಹಾಗ ಕೊಡಕ್ ಜವಾಬ್ದಾರಿ ಇಲ್ವಾ ಅಂತ ಹೇಬರಿ ಅವನ ಹೆಸತ್ರಕ್ಕೆ
ಏಳನ ನಿಮಿಷ
ಏ ಯಾಕೆ ಬಿಡಿ
ಇಲ್ಲ
ಹ್ಮ್ ಹ್ಮ ಹೇಳ
ಹ ಬೇಡದನ ಅ ಹೇಳ ಹ
ಹ ಸ
ಬೇಕ ಹೇಳು
ಜನ್ರ ಸುಮ್ಮನೆ ಇದಾನೆ ಹೇಳಕ್ ಸರ್ ಅ ಅಪ್ಪ ದೇವರೇ ಏನ್ಲ್ಲ ಕಣ ಹೇಳು
ಹಾ
ಅಷ್ಟೊಂದ್ ಓವರ್ ತಿಥಿಂಕ್ ಮಾಡ್ಬೇಡ ಅಷ್ಟೊಂದು್ ಓವರ್ ತಿಥಂಕ್ ಮಾಡ್ಬೇಡ ಏನ್ತ
ಏ ನಿಮ್ ಗೊತ್ತಿರುತ್ತೆ ಅನ್ಸುತ್ತ ಬುಡಪ್ಪ ಬೇಡಮ್ಮ
ಸರಲ್ಲಿ ನೈಂಟಿ ಪರ್ಸೆಂಟ್ ನಿಮ್ ಬಸಪ್ಪಲ್ಲಿ ಯಾರಿಗು ಗೊತ್ತ ಇರಲ್ಲ ನಂಗೆ ಸರಿನಾ ಏನು ಸರ
ಚಂದ್ರಾಜು ಅಂತ ಚಂದ್ರಾಜು ಅಂತ ನೀನು ಚಂದ್ರಾಜು
ಚಂದ್ರಾಜನ ಅ ಯಾರಾಗ ಗೊತ್ತಿಲ್ಲಪ್ಪಗೆ
ಹ ಗೊತ್ತಿರ ಗೊತ್ತಿರ್ ಗೊತ್ತಿರ ಅಂದಬಡಿಯ ಮೇಲೆ ನೀವು ಆೇ ಹ್ಮ
ಹ್ಮ್್ಬೋದು ತವ ಗೊತ
ಈಗ ಅವ್ನೇ ಮತ್ ಮನೇಲಿ ಎಲ್ಲಾರ್ಗೂವೇ ರೂಲ್ಸೂ ರೆಗ್ಯುಲೇಷನ್ಸ್ ಎಲ್ಲ ಅವಂದೇ ಅವ್ನ್ ಮಾತಾಡ್ಬೇಡಿ ಅಂದ್ರೆ ಮಾ ತಾಡಂಗಿಲ್ಲ ನಮ್ ಜೊತೆ.
ಓ ಓ ಹಂಗೆ.
ಹ್ಮ್. ಅದು ಹೆಂಗ್ ಮೆಸೇಜ್ ಹಾಕಿದ್ನ ಗೊತ್ತಾ ಹಾ ಏನು ಕೇಳ್ಬೇಕು ಏನು ಗೊತ್ತ ಅವಾಗ್ಲೆಲ್ಲ ಒಂಥರ ನಾವ್ ಮಾತಾಡುದು ನಾನಂತೂ ಮಾ ರ್ಸಲ ಬರೀ ಯಾರ್ನು ಮಾತಾಡ್ಸತಿರ್ಲಿಲ್ಲಾ.
ಅಣ್ಣ ಅಂತಾನೆ ಮಾತಾಡ್ಸಿದ್ದೋ ಚಿಕ್ಕವರು ಇದ್ದಾದ್ರಿಂದನು ಅಷ್ಟೇ ಅಣ್ಣ ಅಂತಾನೆ ಮಾತಾಡ್ಸ್ ಏನು ಯಾರಾರೂ ಇದ್ದಾಗ ಮಾತಾಡ್ಸ್ಬಿಟ್ರೆ ಜನ ಏನ್ ಅನ್ಕೋಬಿಡ್ತಾರೋ ಅಂತ ಅವ್ನ್ ಇನ್ಟೆನ್ಷನ್ನು.
ನಾನೇನ್ ಇಲ್ಲಪ್ಪ ಬ ದ್ರೆ ಮನೆಗ್ ಬಂದ್ರೆ ತಿಂಡಿನೂ ಹಾಕೊಡ್ತಿದ್ದೆ ನಾಷ್ಟಾನೂ ಹಾಕೊಡ್ತಿದೆ ನಮ್ಮ ಮನೆಗ್ ಬಂದ್ರೆ ಊಟನೂ ಹಾಕ್ಕೊಡ್ತಿದ್ದೆ. ಅವ್ನ್ ಇನ್ಟೆನ್ಷನ್ನು ಜನ ಏನ ಅನ್ಕೊಬಿಡ್ತಾರೋ ಅಂತ ಅವಾಗ್ವೆ.
ಹ್ಮ್
ಆಮೇಲೆ ಅವ್ರ ಮನೆಗ್ ಹೋದ್ರೆ ಏನಾರ ಅಪ್ಪಿ ತಪ್ಪಿ ಏನಾದ್ರು ಏನಾರು ಕೊಡಕ ಇಸ್ಕಳಕ್ ಏನಕ್ಕಾರು ಹೋದ್ರೆ ಮಾತೇ ಆಡ್ ತಿರ್ಲಿಲ್ಲ ಪುಣ್ಯಾತ್ಮ ಏ ಈಗ್ ಬಂದ್ರ ಅಂತಾನೂ ಅಂತಿರ್ಲಿಲ್ಲ ಏನಿಲ್ಲ ಸುಮ್ನೆ ಹೋಗೋನು ಅವ್ನ ರೂಮಲ್ಲಿ ಕುತ್ಕೊಳ್ಳೋನು.
ಏಜ್ ಎಷ್ಟ ಅವ್ನಿಗೆ ಹಾಗಾದ್ರೆ.
ನಿಮ್ಮೇಜೆ ನಿಮ್ಮೇಜೆ.
ಹಾ.
ಹಾ. ಆದ್ರೂನು ಏನೋ ಗಾಸಿಪ್ಪು ಎಲ್ಲಾ ಓಡಾಡ್ತಿದೆ ಅ ನಿನ್ಗ ಇಷ್ಟ ಇದ್ರೆ ಒಪ್ಗೋ ಇಲ್ಲ ಅಂದ್ರೆ ಆಪ್ಷನ್ನು ನಾವು. ಇಷ್ಟ ಇದ್ರೆ ಒಪ್ಕೋಬಹದು ಇಲ್ಲಾಂದ್ರೆ ಬೇಡ ಅನ್ಬಹದು ಅವ್ರಿಗೆ ಆಪ್ಷನ್ ನಾವು. ಅಂತದೇನ್ ನಮ್ಗೆ ಹಂಗೇನಿಲ್ಲ. ಇಲ್ಲಾ ನನ್ ಇನ್ಟೆನ್ಷನ್ ಹಂಗೆ ಇತ್ತು ಒಂದ್ಸತಿ ಹೇಳಿದ್ದೆ ಹಂಗೆ ಅದ್ ಯಾರಾರ್ನೋ ಕರ್ಕಂಬಂದ್ಬಿಟ್ಟವ್ರೆ. ಗೌರಿ ಹಬ್ಬಕ್ಕೆಲ್ಲ ಹೋಗ್ತಿವಲ್ಲಾ ಆಗ.
ಹ್ಮ
ಅದನ್ನ ಸೀರಿಯಸ್ ಆಗ ತಗೊಂಡಿಲ್ಲ ಅವ್ರು ನಾನ್ ಆಗ್ಲೇ ಹೇಳಿದ್ದೀನಿ ಹಿಂಗೆ ನಂಗ ರಿಲೇಷನ್ಲ್ ಇಷ್ಟ ಇಲ್ಲಾ ಅಂತ ಫುಲ್ ಅ ತ್ತಿದೀನಿ ಅವತ್ತು ಅಲ್ಲೇ ಇದ್ರ ಇದ್ರುಗಡೆನೆ ಅವ್ನು ಇರ್ಲಿಲ್ಲ ಆದ್ರೆ ಅತ್ತೆ ಮತ್ತೆ ಇತ್ತು.
ಹಾ.
ಆಮೇಲ್ ಇಲ್ಲಿಗ್ ಬಂದವ್ರೆ ಬೆಂಗ್ಳೂರಿಗೆ ನೀನು ಹೂಂ ಅಂದ್ಬಿಡು ಇಲ್ಲ ಉಹೂಂ ಅಂ ದ್ಬಿಡು ನಾವ ಬೇರೆ ಕಡೆ ಎಲ್ಲಾರು ನೋಡ್ಕೊಂತೀವಿ. ಅಂತ ನಾನ್ ಅವತ್ತೆ ಹೇಳದ್ನಲಾ ಅಂದೆ ಹೂಂ ಅವತ್ತೆ ಹೇಳಿದ್ದೆ ಅಂತ ಅಂತಾಳೆ. ಅವತ್ತೆ ಹೇಳ್ದೆ ಅಂತಾಳೆ ಅಂತ ಅದೇ ಒಂದ ದೊಡ್ಡ ಇಶೂ ಮಾಡಾಕ್ ಬುಟ್ಟವ್ರೆ. ಹ್ಮ್ ಆಮೇಲೆ ಅವ್ರಗ್ ಇನ್ನೊಂದು ಕೋಪ ನಮ್ಮಮ್ ಮ್ಮ ನಮ್ಮಪ್ಪ ನಮ್ಮ ಮಾವ ಅವ್ರು ಯಾರು ಒಪ್ಸಿಲ್ಲ ಅವಳಗ್ ಬುದ್ಧಿ ಹೇಳಿಲ್ಲ ಅಂತ. ಹ್ಮ್ ಅವರು ಹೇಳಿದ್ರುನು ನನ್ ಇಷ್ಟ ಅಲ್ವಾ ಅದು ನನ್ ಚಾಯ್ಸು. ಅವ್ರು ಹೇಳಿದ್ರೆ ಏನೋ ಫೋರ್ಸ್ಫುಲ್ಲಿ ಒಪ್ಕೊಂಡಂಗ ಇರುತ್ತೆ ಅಲ್ವಾ.
ಅ ಈಗ ಏನಿಲ್ಲ ಆರಾಮಾಗಿ ಒಪ್ಪ್ಗೊ ಮದ್ವೆ ಆಗು.
ನಿಜಾ ಅದೇನೇ ಹೇಳ್ತಾರಲ್ಲಾ ಥೂ. ಯಾಕಪ್ಪ ಈ ರಿಲೇಷನ್ ಯಾರು ಏನು ಬೇಡಪ್ಪ ಅನ್ಸುತ್ತೆ.
ಹ ಹ ನನ್ ಪ್ರಕಾರ ಬ ಬೆಟರ್ೇಸ್ ಏನ್ ಕೇತೀರಿ ಸು್ ಹತ್ತತ್ರದಲ್ಲಿ ಗೊತ್ತಿದ್ರು ಮತ್ತ್ ಹ್ಬಿಟ್ಟ್ರ ಒಳ್ಳೆ ಕೆಲ್ಸ
ಹ್ಮ ಹ್ಮ ಹಾ
ಹ ಹ
ಹೌದು
ಆಮೇಲೆ ಎಲ್ಲಾ ನೋಡ್ಕೊಂಡ್ ಬಂದಿದೀವಾ ಒಂದಲ್ಲ ಒಂದ್ ದಿವ್ಸ ಮಾತ್ ಕಳ ಬಂದಬಿಡ್ತವೆೆ ನಿಮ್ದು ಗೊತ್ತಿಲ್ ನಮ್ದು ಗೊತ್ತಿಲ್ವ ಅನ್ವಾಗ ಅಲ್ಲಿ ನಮ್ಗೆ ಬೆದ ನೀರಲ್ಲ ಆ ಅವತ್ತಿನ ದಿಸಕ್ಕೆ ಬೇಡ ಯಾಕ್ ಬೇಕಾವೆಲ್ಲ ಅಂತದ್ ಏನ್ ನಡೆದಿಲ್ಲ ಬಟ್ ಆದ್ರೂನು
ನನ್ ನನ್ ಅದಕ್ಕೆಲ್ಲಾ ನಾನ್ ರೆಡಿನೇ ಇಲ್ಲ ನಾನ್ ನಮ್ಮ ಮನೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ ನಾನು ಹ್ಮ್ ಇನ್ ಅದನ್ನ ಯಾವತರ ಮಾತುಗಳನ್ನ ನಾನನ್ ಕೇಳಕ್ ರೆಡಿನಿ ಇರೋದ
ಹ್ಮ
ಹ್ಮ್ ಇನ್ನೇನು ಇಷ್ಟೇ ನಮ್ದು ಲೈಫ್ ಹುಡ್ಗಿರ್ದು ಹ್ಮ್ ಇಷ್ಟೇ ನಮ್ಮ ಲೈಫ್ ಹಂತೆ ಕೊನೆ ಹಾಗೆ ಯಾರ ಹೇಳ್ತಾರ ಯಾರ ಯಾರ್ದ ಹೇಳ್ತಾರ ಅವನ್ನೇ ಮದ್ವೆ ಆಗ್ಬೇಕು
ಇಲ್ಲಿ ಯಾರಷ್ಟು ಇ ಇಷ್ಟ ಬಂದ್ರೆ ಯಾರು ಬತ ಇಲ್ಲ ಸೊಸೈಟಿರ ಬತ ಮನಸರ ಬರು ಅ ಆತ ನಿನ್ ಇಷ್ಟ ನಿನ್ ಇಷ್ಟ ಬಂದ ನೀ ಯಾವ್ದು ಇರೋದ ಇಲ್ಲ ಇರಕ್ ಆಗೋ ಇಿಲ್ಲ ನಾನ್ ಅಷ್ಟೇನ್ನ ಇಷ್ಟು ಅನ್ನಂಗ ಇರೋದಿಲ್ಲ ಇರಕ್ ಆಗೋದಿಲ್ಲ
ಹ್ಮ್ ನಾವ ಅಂದ್ ಕೊಡೋದೆೇ ಒಂದು ಅದ್ಾಗದೆೇ ಒಂದು
ಫ್ರೀಡಮ್ ಇರಕ್ಕಾಗಲ್ಲ ಈ ನೋಡ ಫಾರಿನ್ ಗಳಲ್ಲ ಲೆಕ್ಕ ಹಾಕೊಂಡ್ ಅವ್ರು ಇಷ್ಟೊ ಬಂದಾಗ ಫ್ರೀಡಮ್ ಆಗಿರ್ತಾರೆ ಲಷನ್ಸ್ ಇಲ್ಲ ಇಲ್ಲ ಇಲ್ಲೋಡಿ ಎಲ್ಲಾ ರಿಲೇಷನ್ಸ ಕಟ್ ಬಡ ಅದು ಇದು ಸೊಸೈಟಿ ಕಾಂಫೆಂಡಟ್ಸ್ ಆಯ್ತೀವಿ
ಇಪ್ಪಾ ನಮ್ ನನ್ಗಂತ ಈ ಮದ್ೆ ವಿಷಯದಲ್ಲಂತೂ ಯಾರ ಯಾರು ಬೇಡಪ್ಪಾ ನಾವು ಯಾರುನ್ನು ಮಾತಾಡ್ಸೋ್ ಬೇಡ ಯಾರು ನಮ್ಮನ್ನು ಮಾತಾಡಸೋ್ ಬೇಡ ಅನ್ಸ್ಬಿಟ್ಟೈತೆ
ಕೆಲೊಬ್ರು ಸಾಯಿಸಿರೋದಲ್ವ ಈಗ ಲಿವಿಂಗ್ ರಿಲೇಷನ್ಶಿಪ್ ಇದ್ರಂತೆ ಹ ಲಿವಿಂಗ್ ಟುಗೆದರ್ ಅಲ್ಲಿ ಅಲಿಯ ಅವ್ರ ಮನೆಯವ್ರಿಗೆ ಗೊತ್ತಾಗಿ ಈಗ ಇದಲ್ಲಿ ಮಾಡ್ತಾರ ಅಂದ್ಬಿಟ್ಟು ಹೋಗಿ ಕೇಳಕ್ ಹೋಗೋ್ರೆ ಮನೆಗೆಲ್ಲ ಕರೆ ಅ್ರೆ ಆರೂಮ್ಗೆ ಮನೆಗೆ ಆ ಹುಡುಗನ ಹುಡುಗಿನ ಸೇರ್ಕೊಂಡ ಅವ ಅಪ್ಪಮ್ಮ ಹುಡುಗ ಅವ ಅಪ್ಪ ಅಮ್ಮನನೆ ಸೈಸರ್ ಅಪ್ಪ ಅಮ್ಮತ್ತ ಅಕ್ಕನಿಂದ ಮೂರು ಸರಿ ಸರಿ ಹಾ ಸರಿ ಮಾಡ್ತೀನ